ಆಕಾಶ್ ಮುದಳ ಅವ್ರ ಏನ್ ಮಾಡ್ತಾ ಇದ್ದೀರಾ
ಏನೆಲ್ಲ ಅಪ್ಪ ಬಡಿಗೆ ಕುಂದಿದ್ದೇವೆ ನೀವು
ನಾವು ಕೂತಿದ್ವಿ ಮತ್ತುತ್ತ ಏನು ಮಾಡ್ತಾಯಿದ್ದೀರಾ ಕಾಲೇಜ್ಗೆ ಹೋಗಿಲ್ವ ಇವತ್ತು
ಕಾಲೇಜ್ಗೆ ಇವತ್ತು ಶಿಫ್ಟ್ ಇಲ್ದಿರ್ಲಿಲ್ಲ ಆದ್ದರಿಂದ ಹೋಗಿರ್ಕಿಲ್ಲ
ಮೊನ್ನೆ ನನಗೆ ಅದರ ಬಗ್ಗೆ ಮಾಹಿತಿ ಕೊಡಬೇಕಿತ್ತು ಇತ್ತೀಚಿಗೆ ಎಲ್ಲವೂ ಮುಗಿದ ಮತ್ತೆ ಮೊತ್ತವು ಜಮಾ ಆಗ್ತಿತ್ತು ನಿಮಗೆ
ಹೌದಾ ಗೊ ನನಗೆ ತಿಳಿದಿರ್ಲಿಲ್ಲ ಅದರ ಬಗ್ಗೆ ಮೊದಲ ಕಸ್ಟಮರ್ ಅಲ್ವಾ ಆದ್ದರಿಂದ ಇನ್ನೂ ಸರಿಯಾಗಿ ತಿಳಿದುಕೊಂಡಿಲ್ಲ
ಈಗ ಮತ್ತೇ ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಕೂತಿದ್ದೇವೆ ನೀವು
ಊಟ ನಾಷ್ಟ ಮಾಡಿದ್ರಾ
ನಾಷ್ಟ ಆಯ್ತು ನಿಮ್ಮದು
ನಂಬದು ಕೂಡ ಆಯ್ತು
ಏನ್ ಮಾಡ್ತಾ ಇದ್ದೀರಾ
ಏನಿಲ್ಲ ಇಲ್ಲಿ ಪರಿಸರದ ಸವಿಯನ್ನು ಸವಿತಾ ಇದೆ
ಹೌದಾ
ಹ್ಮ್
ಹ್ಮ್ ಊಟ
ಅಷ್ಟ ಎಲ್ಲ ಆಯ್ತು ನಿಮ್ದ ಆಯ್ತಾ
ಆಗಿದೆ
ನಮ್ಮದು ಆಗಾಗಿದೆ ನಿನ್ನೆ ರವಿವಾರ ಏನೇನು ಮಾಡಿದ್ರಿ
ಏನೇನಿಲ್ಲ ಹೊರಗೆ ಹೋಗಿದ್ದೇವು ಆದ್ದರಿಂದ
ನಿನ್ನೇನು
ನಿನ್ನೆ ನಿನ್ನೆ ನಮ್ಮಲ್ಲಿ
ಊಟ ತರಿಸಿದ್ರಂತೆ ಹೊರಗಿನಿಂದ
ಹಾ ತರಿಸಿದ್ದೇವೆ
ಏನು ತರಿಸಿದ್ರಿ
ಆ ಮಾಂಸ ಮಾಂಸ ತರಿಸಿದ್ದೆವು
ಚಿಕನ್ ತರ್ರಿಸಿದ್ರಾ ಮತ್ತೆ ಬಿರಿಯಾನಿ ತರ್ಸಿದ್ರಾ
ಬಿರಿಯಾನಿ ಎಲ್ಲ ಸುಕ್ಕ ತರಿಸಿದ್ದೆವು
ಹ್ಮ್ ಎಷ್ಟು ಮೊತ್ತ ಅದಕ್ಕೆ
ಮೂವತ್ತೈದು
ಮೂವತ್ತೈದು ರೂಪಾಯಿ ಮಾತ್ರನಾ
ಹ ಮೂವತ್ತೈದು ಮಾತ್ರ ಮೊದಲ ಮೊದಲ ಆರ್ಡರ್ ನಲ್ಲಿ ಕಡಿಮೆ ಬೀಳುತ್ತದೆ ಆದ್ದರಿಂದ ತರಿಸಿದ್ದೇವು
ಅದರ ವಷ್ಟ್ಟುಮೊತ್ತವೆಷ್ಟು
ಎರಡು ನೂರ ನಲವತ್ತು ರೂಪಾಯಿ
ಮೊದಲ ಇದರಿಂದ ಎರಡ್ ನೂರ ಮೂವತ್ತೈದು ರೂಪಾಯಿಗೆ ಸಿಕ್ತು ಚೆನ್ನಾಗಿತ್ತಾ
ಚೆನ್ನಾಗಿತ್ತು ಇಬ್ಬರು ಇಬ್ಬರು ಅದರ ಜೊತೆ ಈರುಳ್ಳ ಅದರ ಜೊತೆ ಮತ್ತು ಈರುಳ್ಳಿ ಮತ್ತು ನಿಂಬೆಹಣ್ಣ ಕೊಟ್ಟು ಕಳಿಸಿದ್ದರು
ಮತ್ತೆ ತಂದೂರಿ ರೊಟ್ಟಿ ಇರ್ಲಿಲ್ವಾ
ಅದನ್ನು ಅಲ್ಲಿ ಹೋಟೆಲ್ ನಲ್ಲಿ ತಿಂದರೆ ಮಾತ್ರ ತಂದೂರಿ ರೊಟ್ಟಿ ಅ ಅದಕ್ಕೆ ಹೆಚ್ಚು ಹೆಚ್ಚು ಹೆಚ್ಚಿನ ಕಾಸ್ಟ್ ಬೀಳುತ್ತದೆ ಆದ್ದರಿಂದ ನಾವು ಹಾಸ್ಟೆಲ್ ಊಟದ ಜೊತೆ ಸವಿದಿದ್ದೆವು
ಚಪಾತಿ ತಿಂದ್ರಾ ಹಾಸ್ಟೆಲ್ ಇಂದ
ಹ್ಮ್
ಯಾವ ಕಾಲೇಜ್ ನಿಮ್ದು
ನಮ್ದು ಅಗ್ರಿ ಕಾಲೇಜ್ ಧಾರವಾಡ
ಕೃಷಿ ಮಹಾವಿದ್ಯಾಲಯ ಧಾರವಾಡ
ಹಾ
ಮತ್ತೆ ಕೃಷಿ ವಿಭಾಗ ಬಿಟ್ಟು ಮತ್ತೆ ಬೇರೆ ಬೇರೆ ಯಾವ ವಿಭಾಗಗಳಿವೆ ನಿಮ್ಮ ಕಾಲೇಜಲ್ಲಿ
ಕೃಷಿ ಕೃಷಿ ವಿಜ್ಞಾನ ಕೃಷಿ ವ್ಯಾಪ ವ್ಯವಹಾರ ಮತ್ತು ಕೃಷಿ ಅ ಆಹಾರ ತಂತ್ರಜ್ಞಾನ ಮತ್ತು ಸಮುದಾಯ ವಿಜ್ಞಾನ
ಎಲ್ಲವೂ ಚೆನ್ನಾಗಿದಿಯಾ ಕೋರ್ಸು
ಎಲ್ಲಾ ಚೆನ್ನಾಗಿದೆ
ಮತ್ತೆ ಏನ್ ಸಮಾಚಾರ
ಏನಿಲ್ಲ ನಿಮ್ಮದ ಹೇಳಿ ನಿಮ್ಮ ತಂದೆಯವರು ಆರಾಮ ಆದರ
ಹ್ಮ್ ನಮ್ಮ ತಂದೆಯವರು ಕೂಡ ಆರಾಮಿದ್ದಾರೆ ನಾಳೆ ನೋಡಬೇಕು ಶಸ್ತ್ರಚಿಕಿತ್ಸೆ ಮಾಡ್ತಾರಾ ಅಥವಾ ಇಲ್ಲ ಅಂತ
ನಾಳೆ ಎಂದಿದ್ದಾರ
ಗೊತ್ತಿಲ್ಲ ಅದು ಯಾವಾಗಾಗುತ್ತೆ ಅಂತ ಹೇಳಿ
ಹ್ಮ್
ನಾವು ಬಂದು ಮೂರು ನಾಲ್ಕು ದಿನಗಳಾಯ್ತು ಈಗ
ಹಾ
ಆದರೂ ನಮಗೆ ನಿಖರವಾಗಿ ಶಸ್ತ್ರಚಿಕಿತ್ಸೆಯ ಬಗ್ಗೆ ಗೊತ್ತಾಗ್ತಾ ಇಲ್ಲ
ನಿಮ್ಮ ಕಾಲೇಜ್ ಎಂದು ಯಾವಾಗ ಶುರುವಾಗುತ್ತದೆ
ನಮ್ಮ ಕಾಲೇಜು ಇಂದಿನಿಂದ ಪ್ರಾರಂಭವಾಗುತ್ತದೆ
ಇಂದಿನಿಂದ
ಹ್ಮ್
ಮತ್ತ್ ಆದರೆ ನೀವು ಇಲ್ಲೇ ಇದ್ದೀರಾ
ಏನ್ ಮಾಡಲಿಕ್ಕ ಆಗಲ್ಲ ಒಂದು ವಾರ ರಜೆಯನ್ನು ತೆಗೆದುಕೊಳ್ಳುತ್ತೇನೆ
ಆಯ್ತು ಚೆನ್ನಾಗಿ ಆರಾಮ ಮಾಡಿಕೊಂಡು ಹೋಗಿರಿ
ಹ್ಮ್
ಬಿಡ್ ಬಿಡ್ತಾರಲ್ವಾ ಮನೆಯಲ್ಲಿ ಹೀಗೆ ಈ ರೀತಿ ಇದೆ ಅಂತ ಕಾರಣಗಳು
ಹಬೇಕು ಒಬ್ಬೊಬ್ರು ಸೈಕ್ ಇರ್ತಾರೆ ಸರ್ಗಳು ಹೇಳಿದರೂ ಕೂಡ ಬಿಡಲ್ಲ
ಹೌದಾ
ಮತ್ತೇನ್ ಮಾಡಲಿಕ್ಕ ಆಗಲ್ಲ
ಹಾ ಚೆನ್ನಾಗಿ ಆರಾಮಿ ಮಾಡ್ಕೊಂಡು ಹೋಗಿ ಏನ್ ಆಗುವದೆಲ್ಲ ನಿಮ್ಮ ಅಡ ಎಸೆ ಅಂತ ಆಗುವುದಿಲ್ಲ ಆದರೆ ಸ್ವಲ್ಪ ನೋಡಿ ಇದನ್ನು ಮಾಡಬೇಕು
ಹ್ಮ್ ನೀವು ಎಲ್ಲಿದ್ದೀರಾ ಈಗ ಈಗ ಶಾಲೆಯಲ್ಲ ಇದಿದ್ದಾರಾ ಅಥವಾ ವಸತಿ ನಿಲಯದದಲ್ಲಿ ಇದ್ದೀರಾ
ವಸ್ತಿ ನಿಲಯದಲ್ಲಿದ್ದೇವೆ
ಕೂಡ ಇಲ್ವಾ ನಿಮ್ಮ ಜೊತೆಗೆ ನಿಮ್ಮ ಗೆಳೆಯರು ಗೆಳತಿಯರು
ಅವರು ಪಕ್ಕದ ರೂಮನ ಅಲ್ಲಿದ್ದಾರೆ
ನೀವು ಒಬ್ಬರೇ ಇದ್ದೀರಾ ಒಬ್ಬರ ಏನು ಮಾಡ್ತಾ ಇದ್ದೀರಾ
ಏನಿಲ್ಲ ಒಂದ್ ಸ್ವಲ್ಪ ಓದುವಓದಿತ್ತು ಓದುತ್ತಿದ್ದೇ
ಯಾವ ವಿಷಯವನ್ನು ಓದುತ್ತಾ ಇದ್ರಿ
ಇವತ್ತು ಇವತ್ತು ಮಧ್ಯಾಹ್ನ ಮೀಟರ್ ಮಧ್ಯಂತರ ಪರೀಕ್ಷೆಗಳಿವೆ ಆದ್ದರಿಂದ ಓದುತ್ತೆವು
ಮಧ್ಯಂತರ ಪರೀಕ್ಷೆ ಇದೆಯಾ ಇವತ್ತು
ಹ್ಮ್
ಮತ್ತೆ ಹೇಳಳದಿಲ್ಲಲ್ವಾ ನನಗೆ ನೀವು
ಸಾರಿ ಮರೆತು ಬಿಿಟ್ಟೆ
ನಿಮಗೆ ತೊಂದರೆ ಆಗುತ್ತದೆ ಮತ್ತು ಕರೆಯಲ್ಲಿ ಮಾತನಾಡುತ್ತಿರುವುದು
ಏನಿಲ್ಲ ಓದಿದ್ದೇವಿ
ವಿಷಯದ ಮೇಲಿದೆದೆ ಇವತ್ತು
ಇವತ್ತು ಪೋಸ್ಟ್ ಹಾರ್ವೆಸ್ಟ್ ಇಂಜಿನಿಯರಿಂಗ್ ಮೇಲಿದೆ
ಓದಿದ್ದೀರಾ ಎಷ್ಟು ಅಂಕಗಳದ ಪ್ರಶ್ನೆ
ಇಪ್ಪತ್ತು ಅಂಕಗಳಾದ ಪತ್ರಿಕೆ
ಮತ್ತೆ ಹೇಗೆ ಬರತೀರಾ
ಚೆನ್ನಾಗಿ ಬರೆಯಬೇಕು
ಏ ಮತ್ತೆ ಮೊಬೈಲ್ ಅನ್ನು ತೆಗೆದುಕೊಂಡು ಹೋಗುತ್ತೀರಾ ಪರೀಕ್ಷಾ ಕೊಠಡಿಗೆ
ಇಲ್ಲ
ಯಾಕೆ ತೆಗೆದುಕೊಂಡು ಹೋಗಬೇಕು
ಬೇಡ ಬೇಡ ಸರ್ ಒಂದ ಸ್ವಲ್ಪ ಉಲ್ಟಾ ಇದ್ದಾರೆ
ಪಾಸ್ ಆಗ್ತಿರಲ್ವಾ
ಪಾಸ್ ಆಗ್ತಿತ್ತು
ಮತ್ತೆ ಸಾಯಂಕಾಲ ಊಟಕ್ಕೆ ಏನು ಮಾಡ್ತಾರೆ
ಸಾಯಂಕಾಲ ಊಟಕ್ಕೆ ಸಾಯಂಕಾಲವತ್ತು ಮಧ್ಯಾಹ್ನವಾ
ಹ್ಮ ಮಧ್ಯಾಹ್ನ
ಮಧ್ಯಾಹನದ ಚಪಾತಿ ಎರಡು ತರ ಪಲ್ಯ ಅನ್ನ ಸಾಂಬಾರು ಮೊಸರು. ಮತ್ತು ಅಥವಾ ಹಾಲು
ಹ್ಮ್ ಹ್ಮ್ ಹಾಲು ಕೊಡ್ತಾರಾ ನಿಮ್ಮಲ್ಲಿ
ನಮ್ಮ ಅಲ್ಲಿ ಹಾಲು ಕೊಡುತ್ತಾರೆ
ನಮ್ಮ ವಸತಿ ನಿಲಯದಲ್ಲಿ ಬೂಸ್ಟ್ ಕೊಡ್ತಾರೆ ಬೂಸ್ಟ್ ಜೊತೆಗೆ ಒಂದು ಬರ ಬರ್ಬನ್ ಬಿಸ್ಕಿಟ್ ಕೊಡ್ತಾರೆ
ಸಾಯಂಕಾಲ ಸ್ ನಕ್ಸಿಯಾ
ಹ್ಮ್ ಅಲ್ಲ ನಿಮ್ಮ ಕಾಲೇಜಿನಲ್ಲಿ ಯಾವ ಯಾವ ಗಿಡ ಮರಗಳಿವೆ
ನಮ್ಮಲ್ಲಿ ಜಾಸ್ತಿಯಾಗಿ ಮಳೆಗಿಡವಿದೆ ಗಾಳಿ ಮರವಿದೆ ಹಾ ಇದು ಹಾಲದ ಮರಗಳೀವೆ
ಸೊ ಆಗವಾಣಿ ಗಿಡ ಇಲ್ಲವಾ
ಯೋಗಾಗಾಣೆ ಗಿಡ ಕೃಷಿ ಕಾಲೇಜು ಬಿಟ್ಟು ಹೊರಗಿನ ಇದರಲ್ಲಿದೆ ಸಗನ ಗಿಡಗಳು ಮತ್ತು ತೆಂಗಿನ ಗಿಡ
ಹ್ಮ್
ಹ ಕಾಡು ಹಣಸೆ ಮತ್ತು ನೀರೆಲ್ಲ ಹಣ್ಣಿನ ಗಿಡ
ಮತ್ತೆ ಪುಡಾರಿ ಗಿಡ ಇಲ್ವಾ ನಿಮ್ಮಲ್ಲಿ
ಪುಡಾರಿ ಗಿಡಗಳು ಬಹಳ ಇವೆ ನೆಲದಲ್ಲಿ ನೋಡಿದರೆ ಅವೆ
ಹ್ಮ್ ಮತ್ತೆ ಬೇವನ ಗಿಡ
ಹ್ಮ್ ಈತಾಯ
ಬೇವಿನ ಕಡ
ಹಾ ಇದ್ದಾವ ಇದ್ದ
ಹ್ಮ್ ಎಷ್ಟು ಎಕರೆ ಇದೆ ನಿಮ್ಮ ಜಮೀನು ಅಂದರೆ ಶಾಲಾ ಕಾಲೇಜಿನ ವಾತಾವರಣ ಆವರಣ
ಎಂಟಟ್ನೂರಿಂದ ಒಂಬೈನೂರು ಎಕರೆ ಇದೆ ಎಂದಿದ್ದಾರೆ ಕಾಲೇಜಿನ ಆವರಣ.
ಹ್ಮ್
ಮತ್ತು ಹೊರವಲಯದ್ದು ಇನ್ನೂ ಜಾಸ್ತಿ ಇದೆ
ಹ್ಮ್ ಮತ್ತೆ ಕಾಲೇಜು ಮೈದಾನ ಯಾವ ರೀತಿಯಿಂದ ಕೂಡಿದೆ
ಚೆನ್ನಾಗಿದೆ ಎಲ್ಲ ತರದ ಆಟಗಳ ಮೈದಾನವಿದೆ ಎಲ್ಲಾ ವ್ಯವಸ್ಥೆ ಇದೆ ಎಲ್ಲಾ ಆಟಗಳ ಉಪಕರಣಗಳ ವ್ಯವಸ್ಥೆ ಇದೆ ಚೆನ್ನಾಗಿದೆ
ಹ್ಮ್ ಎಲ್ಲವೂ ಅಚ್ಚುಕಟ್ಟಾಗಾಗಿದೆ ಹಾಗಾದ್ರೆ
ಹಾ ಅಚ್ಚುಕಟ್ಟ ಇದೆ.
ಮತ್ತೆ ಮಧ್ಯಾಹ್ನ ಊಟ ಆಯ್ತು ಸಂಜೆ ಊಟಕ್ಕೆ ಏನ್ ಕೊಡ್ತಾರೆ?
ಸಂಜೆ ಊಟಕ್ಕೆ ಸಂಜೆ ಊಟಕ್ಕೆ ಜಾಸ್ತಿಯಾಗಿ ಅನ್ನ ಎರಡು ತರ ಪಲ್ಲಿ ಚಪಾತಿ ಇರುತ್ತೆ ಮತ್ ಮೊಸರು ಹಾಲು ಮತ್ತು ಹಾಗೆ ಸಮಿಿತರ ಚಟ್ನಿ ಮತ್ತು ತುಪ್ಪ ಮತ್ತು ಮೆಣಸಿನಕಾಯಿ ಹುರಿದ ಮೆಣಸಿನಕಾಯಿ ಆ ರೀತಿ ನೀಡ್ತಾರೆ
ಅದೇ ರೀತಿ ಬಗೆಯ ಬಗೆಯ ಚಟ್ನಿಗಳನ್ನು ಕೊಡ್ತಾರೆ
ನಿಮ್ಮಲ್ಲಿ
ನಮ್ಮಲ್ಲಿ ಕೂಡ ಬಗೆಯ ಬಗೆಯ ಸವಿ ರುಚಿಯಾದಂತಹ ಅಡುಗೆ ಗಳನ್ನು ಮಾಡಿರುತ್ತಾರೆ ನಾವೇ ಹಾಕಿಕೊಂಡು ಹೋಗಿ ತಿನ್ನಬೇಕು.
ಹೌದಾ?
ನೀವು ಎಲ್ಲಿ ಹೋಗಿಲ್ವಾಯವತ್ತು?
ಹಾ ಇವತ್ತು ಎಕ್ಸಾಮ್ ಅಲ್ವಾ ಒಂದ ಸ್ವಲ್ಪ ಇದನ್ ತಗೊತಿದ್ದೇವೆ.
ಕೃಷಿ ಸಂಬಂಧಿಸಿದ ಚಟುವಟಿಕೆಗೆ
ಹೋಗಿದ್ದೆವು ಧಾರವಾಡ ಶಿರಸಿಗೆ ಹೋಗಿದ್ದೆವು.
ಹ್ಮ್ ಏನ್ ಮಾಡಿದ್ರಿ ಅಲ್ಲಿ ಹೋಗಿ
ಅಲ್ಲಿ ಒಂದು ಫಾರ್ಮ್ ಹೌಸ್ ಇದೆ
ಹ್ಮ್
ಬಗೆ ಬಗೆಯಂತ ಗಿಡ ಮರಗಳು ಇದ್ದವು ಮತ್ತು ಖುಷಿ ಕೃಷಿಗಳು ಅವರು ತೊಡಗಿಕೊಂಡಿದ್ದರು ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಮತ್ತು ವರ್ಕ್ಶಾಪ್ ವರ್ಕ್ಶಾಪ್ ಟೆಕ್ನಾಲಜಿ ಅಂತಾರಲ್ಲ ಅದು
ಅಲ್ಲ ಐನು ಐನುಗಾರಿಕೆ ತಳಿ ಗಳು ಯಾವವು?
ಹೈನುಗಾರಿಕೆ ಆಯವರಲ್ಲಿ ಗೀರ್ ಎಚ್ಚಪ್ ಜರ್ಸಿ ಮತ್ತು ಮತ್ತು ದೇಶೀ ತಳಿಗಳಾದ ಹಳಿ ಕಾರ್ ಕೆಲಾರೆ ಮು ಮುನ್ನೆ ಇತ್ತರಗಳನ್ನು ಬ ಒಳಗೊಂಡಿದೆ
ಹ್ಮ್ ಹ್ಮ್
ಹೋಳಿಯಲ್ಲಿ
ಹ್ಮ್
ಕಡಕ್ನಾ
ಹ್ಮ್ ಕಡಕ್ನ ಆತದು ಕೆಂಪು ಕಪ್ಪು ರಕ್ತ ಇರುತ್ತಂತೆ ಅಲ್ಲ ಅದಕ್ಕೆ
ಹಾ ಅದು ಇಡೀ ದೇಹವು ಕಪ್ಪು ರಕ್ತವಿರುತ್ತದೆ.
ಮತ್ತೆ ವೈಟ್ ಲೆಗ್ ಆರ್ನ್ ಬಿಳಿ ಕೋಳಿಗಳು ಇರಲ್ವಾ
ಇರಲ್ಲ ಅವು ಅವು ಇದ್ದವು ಲೆಗ್ ಹಾರ್ನ್ ಕೋಳಿ ಇದ್ದವು.
ಹ್ಮ್
ಬಿಿ ಕೋಳಿಗಳಿದ್ದವು ಫಾರಂ್ ಕೋಳಿಗಳಿದ್ದವು ಬಾಯ್ಲರ್ ಕೋಳಿಗಳಿದ್ದವು ಅವರು ಇನ್ನ ಎಲ್ಲಾ ತರಹ ಬೆಳೆಸಿಕೊಂಡಿದ್ದರು.
ಮುಂಜಾನೆ ನೀವು ಚಹಾವನ್ನು ಕುಡಿಯಲ್ವಾ?
ನಾವ ಬೆಳಿಗ್ಗೆ ಚಹ ಅಭ್ಯಾಸವಿಲ್ಲ ರಾತ್ರಿ ಮತ್ರ ಚಹಾ ಕುಡತಿವಿ.
ಆಯ್ತು ಒಂದು ಐದು ನಿಮಿಷ ನಿಲ್ಲಿ ನಾನು ಮತ್ತೆ ಪುನಮ ಫೋನ್ ಮಾಡ್ತೇನಿ ನಿಮಗೆ ನಾನೇ ಮಾಡ್ತೀನಿ